ಹೂಕ್ರಳಲ್ಲಿ
ಅದು ಕಟ್ಟನ್ ಆಗೋವಲ್ತ ಬರದು ಬರೋವಲ್ತ ಹಂಗಗತ್ತೈತ್ತು
ಹೌದಾ ಆಗೇತಿ ಅಂತ ಅನ್ಕೊಂಡ ಮಾಡಕತಿದ್ದೆ ಎಷ್ಟ ಅದುೂ ಏನೋ
ವೇಷ್ಟೋನವಾ ಒಂದಪ್ಪತ ಇಪ್ಪತ್ತೈದು ಇಲ್ಲಿ ಅ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂು ಇಪ್ಪತ್ತೊಂಬತ್ ಮೂ ಮೂತ್ತೊ ಮೂತ್ತೆರಡು ಮೂೂರು ಮೊತ್ತ
ಅಷ್ಟ ಕಾಲೇಜ್ದಾಗಂತೂ ಸಿಗ್ತ ತಿ ಎಲ್ಲಿಯಾರ ಆದ್ರ ಅ ಏನದ ಚಿಲೋ ಸಿಗ್ಬೇಕಷ್ಟೇ ಆ ಚಲೋ ಸಿಗ್ಬೇಕಂದ್ರ ನಾವ್ ಹಾಕೋದ್ರ ಮ್ಯಲ್ ಡಿಪೆಂಡ್ ಆಗ್ತೇತಿ ಅದಕ್ಕ ಅದನ್ನು ಫಸ್ಟ್ ನ ನಿಂಗೆ ಸ್ವಲ್ಪ ಇದಾಗಬೋದು ತ್ರಾಸ ಆದ್ರೂ ನೀನ್ ನೋಡಿ ಹಾಕದನ ಆಹ ಬಾಳೇನ ಆಗಲ್ಲ ಒಂದ್ರ್ಧ ತಾಸ ಕೂತ್ರೆ ಸಾಕಕ್ ಆಮೇಲೆ ಏನಾಯ್ತು ಮತ್ ಇಂಜಿನಿಯರಿಂಗದ್ದು ಹೆಂಗ್ ಹಾಕಾಕಿ ಅದ್ನೇನೇನ್ ಐತಿ
ಅದ ಏನು ಗೊತ್ತ ಇಿಲ್ಲ ನೋ ನಂಗಗೆ ಅದ ಬಗ್ಗೆ ಏನು ಗೊತ್ತ
ಇಂಜಿನಿಯರಿಂಗದಂದ್ರ ಏನೋ ನಾನಿನಗ್ ಕೇಳಿ ಅನ್ನ ನಮ್ಮ ಅನ್ನ ಕೇಳಿ ಹೇಳ್ಬೋದು ಆದ್ರ ನ ಅವು ಎಂಬತ್ತೆಂಟು ಸಾವಿರ ಅದ್ರಾಗಕ ಯಾವ್ ಬ್ರಾಂಚ್ ಮಾಡತ್ನ ಅಂತಳನು ಬೇಕಾಗತೈತಿ ಈಗ ಇಲ್ಲಕ್ಕ ನಾನ್ ಯಾವ್ದಾದ್ರು ಹ
ಸಿ ಎಸ್ೆ
ಯಾವ್ದ ಸಿ ಎಸ್ ಎ ಮಾಡುದಾ ಸಿ ಎಸ್ ಟಾಪ್ ಕಾಲೇಜ್ ಒಳ ಸಿಗ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತಿದೀಗ ಆಹ ಇ ಎನ್ ಸಿ ಅಥವಾ ಸಿ ಎಸ್ ಮಾಡಕಕ ಈಗ ಒಟ್ರಾಗ ಏನ್ ಬರೀ ಸಿ ಎಸ್ ಅನ ಮಾಡಕ್ಯ
ತ ಏನೋ ಐಡಿಯಾ ಇಲ್ಲ ಅದ್ರ ಬಗ್ಗೆ
ಅಲ್ಲ ಅಕಿ ಯಾವ್ದ ಮಾಡ್ದ್ಂತಳ ಅಕಿ ಅದನ್ನ ಕೇಳ್ಬಕ್ಲ್ಲ ಸಿ ಎಸ್ ಅಂತ ತಿಳ್ಕೊಂಡ ಕುಂತಿ ಅಂದ್ರ ನೀನ್ ಆಗಲ್ಲ ಯಾಕಂದ್ರೆ ವರ್ಸ್ಟ್ ಕಾಲೇಜ್ನ ಸಿ ಎಸ್ ಮಾಡಿರರು ನನ್ಗ್ ಯಾರು ಕರೆಯಲ್ಲ ಅದೇ ನೀನ್ನ ಚಲೋ ಕಾಲೇಜ್ನಾಗ ಒಂದ್ ತ್ರಿಬಲಿ ಮಾಡಿರೂನು ನಿನಗ್ ಬೆಲೆ ಐತಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ
ಇಲ್ಲ ಕಾಲೇಜ್ ಒಳಗ ನೋಡು ಈ ನಮ್ಮ ಅಣ್ಣ ನಂದ್ದು ಇತ್ತಲ್ಲಾ. ಸಿವಿಲ್ ರಾಮಯಾ ಒಳೋಗ ಮತ್ತತ್ ಅದೇ ಟಾಪ್ ಕಾಲೇಜ್ ಒಳಗೆ ಬಿ ಯು ಬಿ ಐತ್ಲ ಹುಬ್ಬಳಿ ಅಲ್ಲಿನೂ ಮೌನಿಗೆ ಬ್ಯಾರದ್ ಸಿಕ್ತಿತ್ತು ತ್ತ ಯಾವ್ದ ತ್ರಿಬಲಿ ಇಂತದ ಅದನ್ ಬಿಟ್ಟ ಬಂದ್ ಇಲ್ಲಿ ಮಾಡಿದ್ರ ನಡತಿತ್ತ. ಆದ್ರ ಅವ್ ಬ್ರ್ಯಾಂಚ್ ಚಛಲೋದಿ ಇರ್ ಇದು ಕಾಲೇಜ್ ಚಲೋ ಅಂತ ನೋಡಕ್ ಹೋಗಿ ಅವನು ತಪ್ಪ ಮಾಡ್ಕೊಂಡನ ಇದ್ರಾಗ ಹೆಂಗಂದ್ರ ಒಂದ್ ಲೆವೆಲ್ ಒಳಗ ಇರ್ಬೇಕು ಕಾಲೇಜೆ ತೀರಾ ಇದ ಇದ್ದಿದ್ದು ಕಡಿಮೆ ಇದ್ದಿದ್ದು ಕಾಲೇಜ್ನಾಗ ಬಂದ್ಸಿ ಸಿ ಎಸ್ ಮಾಡ್ತಾಳ ಅಂದ್ರ ಆಗಲ್ಲದು ಹ
ಉಪಯಿ ಅಂತೇಿ
ಆತರ ಆಗ್ಬಿಡುತ್ತದು ಮಾಡಿದ್ರು ಏನ್ ಒಂದ್ ಕಂಪ್ನಿ ಇರಲ್ಲ ಆಮೇಲ್ ಅಕ್ಕಿ ಮತ್ ಸೈಡಿಗೆ ಮೂರ್ ಮೂರ್ ತಿಂಗಳು ಕೋರ್ಸ್ಗಳಗಳು ಅದಲ್ಲ. ಇವನ್ ಪ್ರೋಗ್ರಾಮ್ ಮಾಡುವ ಅವ ಇವ ಇರ್ತಾವಲ್ಲ ಅವರು ಅವನ್ನಲ್ಲಾ ಕಲ್ ಕೊಂದು್ ಹಾಕಿ ಮಾಡ್ಬೇಕು ಅಂತಂದ್ರ ಸ್ವಲ್ಪ ಬಾಳ ಇದಾಗುತ್ತ ಅಕಿ ಹೆಂಗ ಅಂತ ನೋಡಿ ಇದನ್ ಮಾಡ್ಬೇಕ ಆಗ್ತೈತ್ ನೋಡು ಆದ್ರ ನಾವು ಸಿ ಎಸ್ ಮಾಡಿಸಬೇಕು ಇ ಎನ್ ಸಿ ಅರ ಈ ಎರಡರಾಗ ಒಂದ್ ಆಪ್ಷನ್ ಇಡು. ಯಾಕಂದ್ರೆ ಎರಡೂ ಒಂದೇ ತರ ಬ್ರಾಂಚ್ ಗಳು ಅವ ಅವನ್ ಈಗ ಎರಡು ನೋಡಿದ್ವಿ ಅಂದ್ರ ಫಸ್ಟ್ಿಗೆ ಅರ್ವಿ ಹಾಕ್ಬೇಕಾ ಆಮೇಲೆ ರಾಮಯ್ಯ ಹಾಕ್ಬೇಕು ಬಿ ಎಂ ಎಸ್ ಹಾಕ್ಬೇಕ ಬಿ ಎಂ ಎಸ್ ಹಾಕಿ ಯಾವ್ದ ಅವ್ಯಾವು ಸಿಗಲ್ಲ ಆಮೇಲೆ ದಯಾನಂದ್ ಸಾಗರ್ ಪೆಸ್ ಆದ್ಮೇಲೆ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಐತ್ಲಿ ಆ ಕಾಲೇಜ್ ಇವನ್ ಟಾಪ್ ಹತ್ತು ಕಾಲೇಜ್ಗಳು ಅದಾವಲ್ಲ ಅವನ್ ಹಾಕಿ ಆಮೇಲೆ ನಮ್ದ ಇದ ಐತ್ಲ ಬಿ ಯು ಬಿ ಅದು ಟಾಪ್ ಕಾಲೇಜ್ ಐತಿ ಸಿದ್ಧಗಂಗಾ ಐತೆಲ್ಲಾ. ಅದು ಯಾವ್ದ ತುಮಕೂರು ಸಿದ್ಧಗಂಗಾ ಮಠ ಅದು ಕಾಲೇಜ್ ಚಲೋನ ಐತಿ ಸಿಕ್ಕರಾಕಿಗ್ ಇಲ್ಲಿ ಹಳಯಾಳ ಹುಲ್ಕೋಟಿ ದಲ್ಲಾ ಇಂತಲ್ಲೇ ಸಿಗ್ತೈತಿ ನೋಡು ಅನ್ಸಾದತ್ ನನಗ. ಹುಲ್ಕೋಟೆ ಏನಿಲ್ಲ ಹಲ್ಲಿಯಾಳ್ ಅದು ಕಾಲೇಜ್ ಚಲೋ ಐತೆ. ದೇಶಪಾಂಡೆ ರಾವ್ ಅಂತ ಹೇಳಿ.
ಮನ ಇಂಜಿನಿಯರಿಂಗ್ ಮಾಡ್ಸಕ್ ಏನ್ ಮನ್ಸಿಲ ಬಿ ಎಸ್ ಇ ನರ್ಸಿಂಗ್ ಯಾಕಂತಂದ್ರೆ ನನ್ಗ್ ಗೊತ್ತಿದಿದೆನ್ ಹಣೆಬರ ಇಂಜಿನಿಯರಿಂಗ್ ದರ ಏನ್ ಮಾಡಾಕತ್ತಾರಂತ.
ಹೌದ ಬಿಡು ಎಲ್ಲಾರು ಹಂಗೆ ಅಂತಾರ ಈಗ ಹೆಂಗಂದ್ರ ಎ ಐ ಬಂದಾಗಿಂದ ಅಂತೂ ಬಿಟ್ ಬಿಡಾಕೊತಾರಲ್ಲ ಎಲ್ಲ.
ಹ ಹ ಅಲ್ಲಿ ವರ್ಕೇ ಮಾಡಲ್ಲಲ್ಲ ಇಂಜಿನಿಯರಿಂಗ್ ಕಲಿತಿರ್ತಾರಲ್ಲ ಕಲಿಯುವಾಗ ಏನು ಓದಂಗಿಲ್ಲ ಅವರಲ್ಲಿ.
ಹೌದು ಅವ್ರಗ ಏನ್ ಇರ್ತೈತಿ ಅಂದ್ರೆ ಆರು ತಿಂಗಳು ತೆಲಗ ಹಾಕೋದು ಎಕ್ಸಾಮ್ ಬರೋದು ಮತ್ ಅಂದ್ ಬಿಟ್ಬಿಡೋದು ಮತ್ ಬಾರ್ ತಿಂಗ್ಗಳು ಬ್ಯಾರದ್ ಹಾಕೊತೆಲ್ಯಾಗ. ಹಿಂಗೆ ಇರುತ್ತ ಒಂದು ಈ ತಿ ಈ ಆರ್ ತಿಂಗಳು ಕಲ್ತದ್ದು ಮುಂದಿಂದ ಆರು ತಿಂಗಳು ಇರು
ಹಂಗ್ ಮಾಡ್ತಾರ ಹಂಗ್ ಮಾಡ್ತಾರ ಅಂತಾನ ನನಗ ಏನಂತಂದ್ರೆ ಅ ಅಲ್ಲಿ ಅಟ್ಲೀಸ್ಟ್ ಬ್ಯಾರೆದರ ಓದ್ಬೇಕ ತನಗ ಅವರು ಅದನ್ನು ಓದಂಗಿಲ್ಲ ನಮ ತಂಗಿ ಸ್ವಚ್ ಹೇಳ್ತಾಳ ಅದ ಕಾಂಪಿಟೇಟಿವ್ ಆಗಲ್ಲ ಅಂತಂದ.
ಹಾ
ಮತ ಉಪಯೋಗ ಏನ ಇಂಜಿನಿಯರಿಂಗ್ ಮಾಡ
ಉಪಿಯೋಗಿಲ್ಲ ಹೌದು.
ಯಾವ್ದೂ ಆಗಲ್ಲ. ಹಾ ಇದ್ರಾಗಿ ವಿತ್ ಇಂಟ್ರೆಸ್ಟ್ ಆಕಿ ಹೆಂಗಿದ್ರು ಮೆಡಿಕಲ್ದಾಗ ಈಗ ಇಂಟ್ರೆಸ್ಟ್ ಬಂದೈತಿಲ್ಲಾ ನರ್ಸಿಂಗ್ ದಾಗು ಕೆಲ್ಸ ಬಾಳ ಇರ್ತೈತಿ ಮೆಡಿಕಲ್ ದವ್ರದ. ಅದನ್ನ ಮತ್ತ ಎಲ್ಲಾನು ಕಲಿಯಕತ್ಲ ಅಂದ್ರೆ ಮುಂದ
ನಂಗ್ ಆಕಿ ಏನ್ ನರ್ಸಿಂಗ್ ಮಾಡಿದ್ ನನಗಿಂತ ಎಕ್ಸ್ಪರ್ಟ್ ಆಗ್ತಾಳಾಕಿ ಅಂದ್ರ ನನ್ ಕೈ ಮೊದ್ಲೆ ನಡುಗ್ತಾವ್ ನಾ ಎದ್ರಾಗೂ ಮುಂದು ಹೋಗಂಗಿಲ್ಲ ಏನ್ರ ಪ್ರಾಕ್ಟಿಕಲ್ ಮಾಡಸುವಾಗ. ಆಕಿ ಕೈನು ಕರೆಕ್ಟ್ ಅದವ ಅಕಿನ್ ರೋ ನೀ ಹೇಳ್ದಂಗ ಸರ್ಜರಿ ಒಳಗ ಏನ್ರ ಒಂದ ಸ್ವಲ್ಪ ಚಲೋ ಆದ್ಲ ಅಂತ ಅಂದ್ರ ನಂದ ಹಾಸ್ಪಿಟ್ಲ್ ಒಳಗ ಆ ಇನ್ನೇ ಸರ್ಜರಿ ಮಾಡ್ಕೊ ಮಾಡಿಸಬಹುದು.
ಹಾ ಮಾಡ್ಕೊಬಹುದು ಏನಾರು ಒಂದ್ ಅವ್ರಿಗೆ ಪರ್ಮಿಷನ್ ಇರುತ್ತ ಎಲ್ಲದ್ರಾಗು. ಅಂದ್ರ ಅವ್ರಿಗೆ ಗೌರ್ಮೆಂಟ್ ಇಂದನ ಪರ್ಮಿಷನ್ ಸಿಗಕ್ ಶ್ಟಾರ್ಟ್ ಆಗ್ತ ತೈತಿ ವರ್ಕ್ ಅ ಅ ಸರ್ಟಿಫಿಕೇಟ್ ಇತ್ತಂದ್ರ ಇಷ್ಟು ವರ್ಷ ಈ ಒಂದ ಸರ್ಜರಿ ಇದು ಶಲ್ಯ ಐತಲ್ಲ ಈ ವಿಭಾಗದಾಗ ಈಕ್ ಇಷ್ಟ್ ವರ್ಷ ಕೆಲ್ಸ ಮಾಡಳ ಅಂತ ಒಂದ್ ಸರ್ಟಿಫಿಕೇಟ್ ಸಿಕ್ತನ್ದ್ರ ಆಕಿಗೆ ಆಮೇಲೆ ಅಕಿ ಎಂತಲ್ ಬೇಕ ಅಂತಲ್ಲಿ ತನ್ನ ಹಾಸ್ಪಿಟಲ್ನು ಹಾಕೋಬೋದಕಿ. ಅಷ್ಟ ಒಂದ್ ಅವ್ರಿಗೆ ಪರ್ಮಿಷನ್ ಇದಾಗಬಿಡ್ತೈತಿ.
ತೆ ನಮ್ದೇ ಹಾಸ್ಪಿಟ್ಲ್ ಇರತ್ತೈತಾ ಹೆಂಗಿದ್ರು ಅವಾಗ ಅವಾಗ ಜಸ್ಟ್ ನಾನ್ ಜನರಲ್ ಆಗ ನಾ ಮೆಡಿಸಿನ್ ಕೊಟ್ರುನು ಅಕಸ್ಮತ್ ನಾ ಪಂಚಕರ್ಮ ಮಾಡಿರ ಪಂಚ ಟ್ರೀಟ್ಮೆಂಟ್ ಕೊಟ್ಟರುನೂ ಈಗೇ ಈ ಸರ್ಜರಿ ಅಂದ್ರೆ ಕೇ ಬಂದ್ರ ಮಾಡರ್ನ್ ಕೇಸಸ್ ಬಂದ್ರ ಈಕಿ ಹ್ಯಾಂಡಲ್ ಮಾಡ್ಬೋದನ್ ಹಂಗ
ರನು ನೀವು ಮನೆಯನವರ ಇರ್ತಿೀರಿ ನಿಂದ್ ಹೋಗ್ಲಿ ನಿಂದ್ ಮತ್ ಬೇರೆ ಏನಾರ ಇದ ಇದ್ರು ಅಂದ್ರ ನೀನ್ ಬೇರೆ ಊರಾಗ ಹಾಕಿರರುನು ನಿಮ್ಮ ಅಮ್ಮಗಗಳ ಒದ ಇೇ ಬದಾಮಿ ಒಳಗ ಇರ್ತೈತಿ ಇಲ್ಲಿ ಎಲ್ಲಾನೂ ಬೇಡ ನಿಮ್ೆಲ್ಲೂ ಡಿಪೆಂಡ್ ಯಾಕ ಆಕ ಸಪ್ರೇಟ್ ಆಗಿದ್ರು ಎಲ್ಲೆ ಒಂದ್ ಹಾಸ್ಪಿಟಲ್ದಾಗ ಹೋದ್ರುಕಿಗೆ ಹಾ ಆಯ್ತಾ ಮದಾಗ ಈಗ ಇನ್ನ ಮೆಡಿಕಲ್ ಫೀಲ್ಡ್ ಬಿಟ್ಟ ಬೇರೆ ಯಾರ್ಗಿರೋ ಸಾಫ್ಟ್ವೇರ್ದವ್ರಿಗೆ ಮದ್ವಿ ಮಾಡ್ಕೊಟ್ರು ಅಬ್ರಾಡ್ಗ್ ಹೋಗಕು ಆಪ್ಷನ್ ಗಳು ಬಾಳದಾವ್ ಹಂಗ್ ನಡಿದ್ರೆ ಯು ಎಸ್ ಒಳಗಂತ ತಿ ನರ್ಸ್ಗಳಿಗೆ ಎಷ್ಟ್ ಬೆಲೆ ಐತೆ ಅಂದ್ರ ಡಾಕ್ಟರ್ಗಳಳಗಿನೂ ಅಷ್ಟ ಇಲ್ಲ ಅಷ್ಟ ಹಂಗ ಎಲ್ಲಾ ಹೊರಗಡೆ ನಮ್ ಕಂಪ್ ಜಸ್ಟ್ ಚೆಕ್ ಮಾಡಿ ನೋಡ್ನಿ ಗೂಗಲ್ನಯಾಗ ಬಿ ಎ ಎಂ ಎಸ್ ಸಿ ಕಂಪೇರ್ ಮಾಡ್ರ ನರ್ಸಿಂಗ್ ದವ್ರಗಏನಾನ ಅಬ್ರಾಡ್ಗ ಜಾಸ್ತಿ ರೇಟಿಂಗ್ಸ್ ಐತೆ ನಾನು ಬನ್ನಿ ನೋಡಿದ್ ಪ್ರಕಾರ ಇನ್ಸ್ಟಾದ ನೋಡ ಹಾತಿದ್ದೆ ನಾನು ಎಷ್ಟಂದಿ ಅವ್ರಿಗೆ ಆದ್ರ ನಂಗಗೆ ಹೆಂಗ್ ಅನ್ಸತಿ ಕೆಲ್ಸ ಬಾಳ ಐತ್ ಬಿಡು ಅಂತ ಅನ್ಸೇತಿ ಈಗ ಅಕಂಗ ಹಾ ಸ್ಯಾಲ್ರಿನೂ ಐತಿ ಆಗ ಎಷ್ಟ್ ಕೆಲ್ಸ ಮಾಡ್ತಳಲ್ಲ ಅಷ್ಟ
ಆಕಿ ಕೆಲ್ಸ ಮಾಡ್ತಾಳೆ ಆಕಿ ಫಿಸಿಿಕ್ ಏನ್ರ ಕೆಲ್ಸ ಮಾಡೋದಿರತ್ ನೋಡ ಮಾಡ್ತಾಳಕಿ ಮೆಂಟಲಿ ಕೆಲ್ಸ ಮಾಡಕ್ ಆಗಲ್ಲ
ಇದನ್ನ ಓದುದು ಅಂದ್ರೆ ಆಕಿಗೆ ಸ್ವಲ್ಪ ಇ ಆದದ್ರ ಪ್ರಾಕ್ಟಿಕಲಿ ಏನಾರ ಮಾಡಕ್ ಬಂದ್ರ ಮಾಡ್ತಾಳ ಎಲ್ಲಾರೂ ಅಷ್ಟೇಲ್ಲಿ ನರ್ಸಿಂಗದವ್ರು ನಾನು ಶಾವಿದಾಗ ನೋಡೇನಲ್ಲ ಎಷ್ಟೋ ಜನ ಅವರು ಅವರು ಹಿಂದಿಳಿದ ಅವ್ರೆ
ಹ್ಮ್
ಆದ್ರ ನಮ್ಕಿಂತ ನಾವು ಏನ್ ಬಿ ಎಂ ಸದತ್ತೇವ ಅಂದ್ರರು ನಮ್ಕಿಂತ ಜಾಸ್ತಿ ಗತ್ತಿರ್ತೈತಿ ಮೆಡಸಿನ್ ಯಾವವುದ ಎಲ್ಲಿ ಕೊಡ್ಬೇಕು ಏನೇನ್ ಎಲ್ಲಾ ಹಂಗ ಮಂದ್ ನಾನು ನರ್ಸ್ಗಳ ಕಡೆನ ಕಲ್ತ್ ಬಂದಿದ್ದಿಲ್ ಮನ್ನಿ ಹಂಗ ಎಲ್ಲಾನು ನಾಲೆಜ್ ಇರ್ತೈತಿ ಅವ್ರಿಗೆ ನಮ್ಕಿಂತ ಜಾಸ್ತಿ ಇರ್ತೈತಿ ನಾವ್ ಏನ್ ಸುಮ್ಮ್ ಈ ಗುಳಗಿ ಹಿಂಗ್ ಬರೀಬೇಕು ಅದ್ನ್ ಯಾವಾಗ್ ಕೊಡ್ಬೇಕು ಟೈಮಿ ಕೊಡ್ಬೇಕು ಎಷ್ಟು ಕಾನ್ಶಿಯಸ್ ಇರ್ತಾರ ಅಂದ್ರ ಅವ್ರ ಅವ್ರದ ವರ್ಕ್ ಕಂದ್ರ ಅದಕ್ಕೆ ಅವ್ರಿಗೆ ಮತ್ತ ಅಷ್ಟು ಪೇಮೆಂಟ್ ಅಷ್ಟ ಕೆಲ್ಸಗಳು ಸಿಗ್ತಾವ ಎಲ್ಲಾ ಐತೆ ಮಾಡ್ಕೊಂಡಂಗ ನೋಡವ ಆಕಿಗ ಹೆಂಗಿದ್ರು ಈಗ ಮೆಡಿಕಲ್ ಹ ಈ್ ಬಂದೈತಿಲ್ ಈಗ
ಎಲ್ಲಾದರಗೂ ಸಕೋಪ್ ಇ ತಿ ಎಲ್ಲದ್ರಗುನು ಎರ್ು ಐತಿ ನಾವ ಏನ್ ಮಾಡ್ತಿವಿ ಅನ್ನೋದ್ರ ಮೇಲೆ ಗಓತೈತ ಅಷ್ಟೇ
ಅಷ್ಟ ಆಕೆ ಈಗ ಏನ ಅದ್ರ ಹೆಜ್ಜೆ ಇಟ್ಲಂದ್ರ ಆಕೆ ಅದನ್ನ ಒಪ್ಗೋಬೇಕ ಹಾ ಇದಕ್ ನಾ ಇದನ್ ಮಾಡಕ್ ಬಂದಿದ್ದೇನಿ ನಾ ಇದನ್ನೇ ಮಾಡ್ಬೇಕು ಅಂತ ಒಪ್ಗೊಂಡ್ ಏನಾರ ಮಾಡಕ್
ಇನ್ನೋಡ ಈಗ ನೋಡ ಬಿ ಎಸ್ ಸಿ ಒಳ ನರ್ಸಿಂಗ್ ಒಳ ಇಷ್ಟಕ್ಕೊಂದೆಲ್ಲಾ ಆಪರ್ಚುನಿಟಿ ಐತಿ ಇಷ್ಟ ತಕೊಂಡ ಎಲ್ಲಾ ನಮಗ ದಾರಿಗಳ ಅದಾವ ಅದಕ ಏನ್ ಮಾಡತ್ ನನಕತಳ ಫಿಸಿಯೋಥರಪಿ ಮಾಡತಾನ ಅಂತಳ ಆದ್ರಾಗ ಇ
ಇಲ್ಲ ಇಲ್ಲ ಫಜಿಯೋಥೆರಪಿ ಹೆಂಗಗುತ್ತ ಅಂದ್ರ ಎಲ್ಲರ ಒಬ್ಬರು ಒಬ್ರು ಅರ್ಥೋದಾಗ ಒಂದ್ ಐದ್ ಮಂದಿ ಅಥಗಳು ಡಾಕ್ಟರ್ಗಳು ಅದಾರಂದ್ರೆ ಒಬ್ಬ್ರನ ಯಾರನಾರ ಹ ಇಟ್ಕೋಬಹದೆ ಯಾಕಂದ್ರ ಅವ್ರಗ ಹ ತಾವಾಗ ಕ್ಯೂ ಆರ್ ಮಾಡ್ತೇವಿ ಅನ್ನೋ ಒಂದ ಇದೇ ಇರ್ತೈತಿ ಜಾಸ್ತಿ ಅಂತದ್ರಾಗ ಅವ್ರ ಆ ಫಿಸಿಯೋಥೆರಪಿ ಮಾಡೋರ್ ಮೇಲೆ ಬಾಳ ಇದನ್ ಆಗಲ್ಲ ಅವಲಂಬನೆ ಆಗಲ್ಲ ಅವ್ರಗ್ ಹೆಂಗ್ ಬು ಲ ಹಂಗ್ ಮಾಡಿ ಕಳಿಸಿಿ ಗುಳಗಿಯಯಿಂದನ ಆರಾಮ್ ಮಾಡ್ತನಾನು ಇದೈತೆ ಕೆ ಅವ್ರಿಗೆ ಡಾಕ್ಟರುಗಳಿಗೆ ಹಾ ಅಂತತ್ಕೊಂಡ ಆಾಗಿಲ್ಲ ಸ್ಯಾಲ್ರಿ ಚೆಕ್ ಮಾಡತ್ ಹೇಳಲ್ಲ ಹಾಗ ಅಷ್ಟು ಇತ್ತಂದ್ರ ಸಂಬಳ ಎಷ್ಟ ಐತಿ ಹದ್ಿನೈದು ಸಾವಿರದಂದ ಮೂವತ್ ತ್ತೈದು ಸಾವಿರ ಸ್ಟಾರ್ಟಿಂಗ್ ಐತೆ ಆಮೇಲೆ ಬರ್ಬರ್ ಬರ್ಬರ್ತಾ ಒಂದಿಷ್ಟ್ ಹೆಚ್ಚಿಗೆ ಮಾಡ್ಬೋದ ಅಷ್ಟ ಅಷ್ಟೆಲ್ಲ ಗ ಇದ್ಯಾಡಿ ಅದು ಮನ್ನಿ ಫಜಿಯೋಥೆರಪಿಿದವ್ರು ಸ್ಟ್ರೈಕ್ ಮಾಡತ್ತಾರ ಹಂಗ್ ಹಿಂಗ್ ಅಂತ ನೇನೋ ನ್ಯೂಸ್ಗಳ್ದು ಅಷ್ಟೆಲ್ಲಾ ಒದ್ದೇಳ ಇದನ್ ಮಾಡದ್ ಆಗ್ತೇನೆ ಹ್ಮ್ ಮತ್ತ ಸುಮ್ಮ ಇವೆಲ್ಲ ನಾವವು ನೋಡು ನಮ್ದ ಮಾಡಡರ್ನ ಮತ್ ಪ್ಲಸ್ ಆಯುರ್ವೇದ ಎರಡು ಮಾಡ್ಬೇಕಂದ್ರನ ಕೊ ಟ್ಟಿಗೆ ಹೋಗಿ ಎಲ್ಲ ಹೊಳಿಲಿಗ್ ಬಂತು ಅಲ್ಲಿಗೆ ಬಂತು ಅದೇ ಬೇರೆ ಇದೇ ಬೇರೆ ಲೆಕ್ಕನ ಐತಿ ಈಗಾದ್ರು ಹಂಗಿದ್ದಾಗ ಇವು ಇವ ಮೆಡಿಕಲ್ ಕೋರ್ಸ್ ಹಾ ಮೆಡಿಕಲ್ ಅನ್ನೋದು ಒಂದು ಫುಲ್ ಜೀವನ ಪೂರ್ತಿ ಸಪೋರ್ಟ್ ಆಗಿರ್ತೈತಿ ಆದ್ರ ಏನ ಅಕಿ ಎಷ್ಟ್ ಇಂಟ್ರೆಸ್ಟ್ ತೋಸ್ತಾಳಲ್ಲ ಅಷ್ಟ್ ಕಲಿತಾಳ ಅವಾಗ ಅಷ್ಟ ಅರ್ನ್ನ ಮಾಡ್ತಾಳ ಅಕಿ ಅದಕ್ಕ ಎಲ್ಲಾನೂ ಆಗಿ ಮಲಗಿಗೆ ತಿಳಿಸಿಿ ಹೇಳ್ಬೇಕ ಅಷ್ಟೆ ಹಿಂಗ ಹಿಂಗ್ ಮಾಡಿದ್ರ ನನ್ಗ್ ಹಿಂಗ ಹಿಂಗ ಐತಿ ಮತ್ ನೀ ಹೇಳಿದಂಗ ಫಾರ್ಮಾಡಿ ಆರ್ ವರ್ಷ ಓದಿ ನಮಂದ ನಾವು ನಾವವು ಈಗ ಇಷ್ಟ್ ಕಾಂಪಿಟೇಷನ್ದಗದಿವವಿ ಬಿ ಎಚ್ ಎಂ್ ಎಸ್ ದ್ರ ಅದ ಬಿಮ್ ದವರು ಅದಾರ ಯುನಾನಿ ಸ್ಧ ಎಲ್ಲಾರೂ ಅದಾರ ಈಗ ಬಿ ಎನ್ ವೈ ಎಸ್ ಅಂತ ಅದನ್ನುೂ ಮಾಡಕತ್ತ ಎಲ್ಲಾ ಐತಿ ಅಂತದ್ರಾಗ ಆಕಿ ಫಾರ್ ಮಾಡಿ ಮುಗ ಸಿ ಬಂದ್ ಡಾಕ್ಟರ್ ಆಗ್ತಾಳಂತ್ರ ಆಕಿ ಬಾಳ ಕಷ್ಟ ಪಡ್ಬೇಕು ನೋಡು ರೇಯರ್ ಅದು
ಮುಗಿತತಿ ಯಾಕಂದೆ ನಾಲ್ಕ್ು ವರ್ಷ ಬಿ ಎಸ್ ಸಿ ಎಂ ಎಸ್ ಸಿ ಎರಡ್ ವರ್ಷ
ಎರಡ್ ವರ್ಷ ಆಯ್ತಲ ಮತ್ತೆ ಅಲ್ಲೇಯ
ಅದು ಆರ್ ವರ್ಷ
ಹಾ
ಹ್ಞ
ಅದೆ